ಹಲೋ
ಹೆಂಗಿದ್ದೀರಾ.
ಕೇಳಿಸಿದ್ಯಾ ಹಾ ಚೆನ್ನಾಗಿದ್ದೀನಿ ನೀವ್ ಹೆಂಗಿದ್ದೀರಾ.
ಹಾ ಚೆನ್ನಾಗಿದ್ದೀನಿ ನಿಮ ಮಮ್ಮಿ ಡ್ಯಾಡಿ ನಿಮ್ ತಂದೆ ತಾಯಿ.
ತಂದೆ ತಾಯಿ ಎಲ್ಲಾ ಚೆನ್ನಾಗಿದ್ದಾರೆ ಅಲ್ಲಿ ಅಮ್ಮ ಆ ಮತ್ತೆ ಅಪ್ಪ.
ಹ್ಮ ಎಲ್ರೂ ಚೆನ್ನಾಗಿದ್ದಾರೆ.
ಅಣ್ಣ ಹೇಗಿದ್ದಾರೆ.
ಅಣ್ಣನು ಚೆನ್ನಾಗಿಯಿದರೆ ಇವತ್ತ ಅವ್ರ್ದ. ಇಲ್ಲ ಇಲ್ಲ ಇವತ್ ಅವರ್ದು ರಜಾ ಇದೆ ಅಂತ ಅವ್ರು ಹ್ಮ್ ಮ್ಯಾಚ್ ಆಡೋಕೆ ಹೋಗಿದಾರೆ.
ಓ ಕ್ರಿಕೆಟ್ ಆಡ್ತಾರ ನಿಮ್ಮಣ್ಣ.
ಹ್ಮ್
ಹ್ಮ್ ಏನ್ ಏನೇನ್ ಅಂದ್ರೆ ಹಾ ಅವ್ರನು. ಕಂಪ್ಲೀಟೇಷನ್ಗೆಲ್ಲ
ಏನ್ ಕಂಪ್ಲೀಟೇಷನ್.
ಕ್ರಿಕೆಟ್ ಕಾಂಪಿಟೇಷನ್ ಎಲ್ಲ ಇರತ್ತಲ್ವಾ.
ಹ ಟೂರ್ನಮೆಂಟ್ಗ ಸಂಡೇ ಸಂಡೇ ಇರುತ್ತೆ ಹೌದು.
ಪ್ರತಿ ಪ್ರತಿ ವಾರಾನೂ ಇರುತ್ತಾ.
ಹ್ಮ ಪ್ರತಿವಾರಾನು ಇರುತ್ತೆ.
ಹಾ ಹೌದ ಚೆನ್ನಾಗಗಿ ಆಡ್ತಾರಾ ನಿಮ್ಮಣ್ಣ.
ನಮ್ಮ ಅಣ್ಣದು ಏನ್ ಹೇಳೋದು. ಅದನ್ನ ಅವ್ರು ಆಡೋದನ ನೋಡ್ಬೇಕಂದ್ರೇನೆ ನಮ್ಗ ಒಂದ್ ಖುಷಿ. ಆತರ ಅಷ್ಟು ಒಳ್ಳ ಅಷ್ಟು ಒಳ್ಳೆ ಆಟ ಆಡ್ತಾರ ಅವದು. ಹ್ಮ್ ಅವರ ನಾವು ಅವ್ರ ಅಗೇನ್ಸ್ಟ್ ಆಗಿ ಇವತ್ತು ಅಣ್ಣತಮ್ಮಂದಿರು ಅಗೇನ್ಸ್ಟ್ ಅಗೇಸ್ಟ್ ಆಗಿ ಇರ್ತಾರೆ. ಹಾ ಅವರು ಬ್ಯಾಟಿಂಗ್ ಅಲ್ಲಿ ಚೆನ್ನಾಗಿ ಇರ್ತಾರೆ ಅಂದ್ರೆ ನಾವು ಬಾಲಂಗಿ ಅಲ್ಲಿ
ಹೌದಾ ನೀವ್ ಬೌಲಿಂಗ್ ಚೆನ್ನಾಗ್ ಮಾಡ್ತೀರ ಆಗದ್ರೆ.
ಹ ಅವ್ರ ಅಗೇನ್ಸ್ಟ್ ಹಾಗಿ ಯಾವತ್ತು ನಾವು.
ಅತರ ಏನೋ ಹಂಗೆ ಇರತ್ತಲ್ವ ಕೋಳಿ ಜಗಳ ಆಡ್ತಾ. ಅಣ್ಣ ತಮ್ಮಂದಿರ್ ಮನೇಲಿ ಇದ್ರ ಅಲ್ವಾ ಆಹ ನಮ್ಮ್ ಮನೇಲಿ ಅಕ್ಕ. ತಂಗೆ ಅಲ್ವಾ ನಾವುನು ಆಡ್ತೀವಿ ಕೋಳಿಜಗಳ ಆದ್ರೆ ಯಾವಾಗ ಅಗೇನ್ಸ್ಟ್ ಅಂತ ಹೇಳಿದ್ರಲ್ಲ ನೀವು ಆತರ ಇರಲ್ಲ ನಾವು ಜೊತೆ ಜೊತೆ ಇರ್ತೀವಿ ಆದ್ರ ಒಂದ್ ಸ್ವಲ್ಪ ಕೋಪ ಮಾಡ್ಕೊಳ್ಳೋದು ಬೈ ಬೈದಾಡ್ಕೊಳ್ಳೋದು.
ಹ್ಮ್ ಅಣ್ಣ ತಮ್ಮಂದಿರು ಹಂಗೆ ಇರ್ತಾರೆ ಅಗೇನ್ಸ್ಟ್ ಆಗಿ ಇರ್ತಾರೆ. ಅದೇ ಬೇರೆಯವ್ರ ಅಗೇನ್ಸ್ಟ್ ಆಗಿ ಬಂದಾಗ ಅವ್ರರಿಬ್ರು ಒಂದಗ್ತಾರೆ. ತಾರೇ ಅದು ಅವ್ರಗ್ ಗೊತ್ತಿರಲ್ಲ ಅಷ್ಟೇ ಒಂದಕ್ದಾಗ ಅವ್ರಿಗೂ ಗೊತಿರಲ್ಲ. ಅಣ್ಣ ತಮ್ಮಂದಿರು ಒಂದಾದ್ರೆ. ಏನ್ ಎಷ್ಟು ಇದು ಇರುತ್ತೆ ಅಂತ ಹ್ಮ್.
ಹೌದು ಬಿಡಿ ಮತ್ತೆ ನೀವು ಚಿಕ್ಕ ವಯಸ್ಸಲ್ಲೆಲ್ಲಾ ಜಗಳ ಆಡ್ತಾ ಇದ್ರಾ. ನೀವು ನಿಮ್ಮ ಅಣ್ಣ ನೀವು ನಿಮ್ಮ ಅಣ್ಣ ಜಗ್ಲ.
ಹಾ ಚಿಕ್ಕ ವಯಸ್ಸಲ್ಲಿ ಓ ತುಂಬಾನೇ ಜಗಳ ಆಡ್ತಾ ಇದ್ವಿ. ನನ್ನ ಅಂತ. ಒಂದ್ ಹೊಡೆದ್ಬಿಟ್ಟು ಓಡೋಗ್ಬಿಡ್ತಾ ಇದ್ದ ನಮ್ಮ ಮಮ್ಮಿ ಹತ್ರ. ನಾನು ಅಷ್ಟೇ ನಾನು ಅವನ್ಗಿಂತ ತಿಟ್ಟೆ ಇದ್ದೆ ಫಸ್ಟ್ ಚಿಕ್ಕ ವಯಸ್ಸಲ್ಲಿ. ಅವನು ನನ್ನ ಮುಟ್ಟದಲ್ಲಿ ನಾನು ಅವ್ನು ಹಾಕಿ ಕಚ್ಬಿಡ್ತಾ ಇದ್ದೆ ಅಲ್ಲಿ ಇಲ್ಲಿ. ಆಮೇಲೆ ನಮ್ಮಮ್ಮಿ ಬಂದಿ ನನ್ನ. ಬೈಯೋದು ಹ್ಮ್ ಈತರ ಅಂದ್ರೇನ ನಾನ್ ಚಿಕ್ಕ ವಯಸ್ಸಲ್ಲಿ ತುಂಬಾ ತೀಟೆ ಇರ್ತಾ ಇದ್ದೆ ಇವಾಗೆ ಆತರ ಇಲ್ಲ. ಒಂದು ಬುದ್ಧಿ. ಸ್ವಲ್ಫ ಬುದ್ಧಿ ಬಂದಿರುತ್ತಲ್ಲ ಬೆಲ್ದಾದ್ಮೇಲೆ ಹೆಂಗಿರ್ಬೇಕೋ ಏನಂತ. ಹಾ ಅದಕ್ಕೆ ಹ್ಮ್ ನೀವು ಹೊರ್ದಾಡ್ತಾ ಇದ್ದೀಲ್ಲ.
ಮತ್ತೆ ನೀವ್ ಮಾತಾಡಿದ್ರೆ.
ಹ್ಮ್ ನಾವೇ ನಾನು ನಾನು ಯಾವತ್ತು. ತೀಟೆ ಇಲ್ಲಾ ಅಂತ ಹೇಳಲ್ಲ ನಾನ್ ತುಂಬಾ ತೀಟೆನ ಇರ್ತೀನಿ. ಯಾರತರ ಚೀಟಿ ತೋರ್ಸ್ಬೇಕು ಅವ್ರ ಹತ್ರನೇ ತಿಟ್ಟೆ ತೋರಿಸ್ತೀನಿ ಹಂಗೆ. ಅಂದ್ರೆ ಎದುರುಗಡೆ ಯಾರ್ ಇರ್ತಾರೋ ಅ ಅವ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ.
ಹ ಮತ್ತೆ ನಿಮ ನೀವ ಅಂದ್ರೆ ನಿಮ್ ಮಮ್ಮಿಗ ಇಷ್ಟ ಜಾಸ್ತಿನ ಇಲ್ಲ ನಿಮ್ಮ ಡ್ಯಾಡಿಗ ಇಲ್ಲ ನೀವು ನಿಮ್ಮ ಅಣ್ಣ ಹೌದಾ ನಿಮ್ಗೆ
ಹ್ಮ್ ನಮ್ಮ ತಾಯಿಗೆ ನನ್ಗೆ ನನಗೂ ಅಷ್ಟ್ ನಮ್ ತಾಯಿ ಅಂದ್ರೆ ತುಂಬಾ ಇಷ್ಟ ತಾಯಿ ಅಂದ್ರೆ ಯಾರ್ ಇಷ್ಟ ಆಗಲ್ಲ ಹೇಳ್ರಿ.
ಹೌದು ಬಿಡಿ
ಹ್ಮ
ಅದನ್ ಪ್ರಶ್ನೆ ಮಾಡದೇ ಬೇಡ ಅಲ್ವಾ.
ಹ್ಮ್ ನಾಯಿ ಮರಿಗೂ ಇಷ್ಟ ಆಗುತ್ತೆ ಅವ್ರ್ ತಾಯಿ ಅಂದ್ರೆ.
ಹೌದು
ಹ್ಮ್
ಹ್ಮ್ ನಾನು ಚಿಕ್ಕ್ ವಯಸ್ಸಲ್ಲಿ ತುಂಬಾ ತೀಟೆ ಇದ್ದೆ. ಅಂದ್ರೆ ಹಾ ಬೈದ್ರೆ ನಾನು ನಮ್ಮ ಅಕ್ಕ ಇಬ್ರು ಬೈಸ್ಕೊಂಡಬೇಕು. ಒಬ್ರೇ ಒಬ್ರುಗಂದ್ರೆ ಜಾಸ್ ಜಾಸ್ತಿ ಬೈತಾರೆ ಒಬ್ಬರಿಗೆ ಹೊಡಿತಾರೆ ಅನ್ನೋದು ನನ್ನ ತಲೆಲಿ ಅದಕ್ಕೆ ನಾನೇನಾರು ತಪ್ಪ ಮಾಡಿದ್ರೆ ನಮ್ಮ ಅಕ್ಕಗೂ ಅದೇ ಮಾಡ್ಸ್ತಾಇದ್ದೆ ಇಲ್ಲಾಂತಂದ್ರೆ. ಆತರ ಎಷ್ಟೊಂದ್ ತೀಟೆಗಳು ಮಾಡಿದೀನ್ ಬಿಡ್ರಿ ಅದುನ್ ಹೇಳಿದ್ ನನ್ಗನೆ ನಗು ಬರುತ್ತೆ ನಾನು ನನ್ ಅಕ್ಕಪಕ್ಕದಲ್ಲಿ ಇರೋಗೆಲ್ಲ ಹೇಳಿದ್ರೆ ಅವ್ರು ನಕ್ ಅಂತ ಇರ್ತಾರೆ ನೀನ್ ಇಷ್ಟೊಂದ್ ತೀಟೆ ಇದ್ದ ಅಂತ ಆದ್ರೆ. ನಾನ್ ನೋಡಕ್ ಎಷ್ಟು ಇನ್ನೋಸೆಂಟ್ ಆಗಿದ್ದೆ ಅಂತಂದ್ರೆ ನನ್ಗ ಏನು ಮಾಡಕ್ ಗೊತ್ತಿಲ್ವನೋ ನನ್ಗ್ ಏನು ಮಾಡಕ್ಕೆ ಬರಲ್ವೇನೋ ಅನ್ನೋ ಅಷ್ಟು ಆ ಜನ್ರು ನೋಡಿದ್ರೆ ಹಂಗ್ ಅನ್ಕೊಬೇಕು ಆದ್ರೆ ನನ್ ತುಂಬಾ ತೀಟೆ ಇದ್ದೆ. ಆಮೇಲೆ ನನಗ್ ಚಿಕ್ಕ ವಯಸ್ಸಿಂದಾನೂನು ಮೇಕಪ್ ಅದೇ ಬಣ್ಣಾ ಅಚ್ ಕೊಂತಾರಲ್ಲ ಮುಖಕ್ಕೆ. ಆದು ತುಂಬಾ ಇಷ್ಟ ಚಿಕ್ಕ ವಯಸಿಂದನೂನು. ಒಂದ್ಸರಿ ಏನ್ ಮಾಡಿದ್ದೆ ಬೇರೆಯವ್ರ ಮನೇಲಿ ಹೋಗ್ಬಿಟ್ಟು ಲಿಪ್ಸ್ಟಿಕ್ ಕದ್ಕೊಂಡು ಬಂದ್ಬಿಟ್ಟಿದ್ದೆ.
ಹ್ಮ್
ಅಷ್ಟೇ ತೀಟೆ ಇದ್ದೆ ಬೇರೆಯವ್ರ ಅಂದ್ರೆ ಯಾರು ಇಲ್ಲ ಅಂದ್ರೆ ನಮ್ ಗೊತ್ತಿರೋರೆ ನಮ್ ದೊಡ್ಡಮ್ಮ ಮಗ್ಲೆ. ತ್ರ
ಹ್ಮ್
ಆ ಅವರು ಬಂದ್ಬಿಟ್ಟು. ಪರವಾಗಿಲ್ಲ ನೀನೇ ಇಟ್ಕೊ ಅಂದ್ರೆ ಅಳ್ಕೊಂಡ್ ಕೂತಿದ್ದೆ ನಾನ್ ಕದ್ದಿಲ್ಲ ನಾನ್ ಕದ್ದಿಲ್ಲ ಅಂತ ಅಷ್ ಅಷ್ಟ್ ತೀಟೆ ಇದ್ದೆ.
ಇವಾಗು ಅವ್ರೆಲ್ಲಾ ಮಾತಾಡ್ಸ್ತಾರೆ ಆದ್ರೆ ಅವ್ರಗ್ ನೆನ್ಪಿದೀನೋ ಇದ್ಯೋ ಇಲ್ವೋ ಗೊತ್ ತ್ತಿಲ್ಲ ಇದೆಲ್ಲಾ ಆಗಿರೋದು ನನಗ್ ನೆನ್ಪಿದೆ.
ಒಳ್ಳೆದಾಗ್ಲಿ ಎಲ್ಲಾರ್ಗು
ಹ್ಮ್ ಅವಾಗ್ಲು ಅವ್ರ್ ತುಂಬಾ ಬಡೂವ್ರಿದ್ವಿ ಲಿಪ್ಸ್ಟಿಕ್ ಕೊಡ್ಸಕುನು ಇದಿರ್ಲಿಲ್ಲ ಮಮ್ಮಿ ಹತ್ರ. ಹಣ ಇರ್ಲಿಲ್ಲಿಲ್ಲಾ ಅಂತ್
ಎಲ್ಲರಿಗೂ ಆ ಒಂದ್ ಪರಿಸ್ಥಿತಿ ಇರುತ್ತೆ ಆಮೇಲೆ ಹೋಗ್ತಾ ಹೋಗ್ತಾನೆ ಅವರು. ಮುಂದಕ್ಕೆ ಒಂದು ಒಳ್ಳೆ ಪೊ ಇದು ಇದ್ರಲ್ಲಿ ಬರ್ತಾರ ಅವ್ರು.
ಹ್ಮ್ ಹೌದು ಆಮೇಲೆ ಇವಾಗ ಎಷ್ಟು ಬೇಕಾದಷ್ಟಿದೆ. ಎಲ್ಲಾ ಮ ಮಖಕ್ ಬಣ್ಣ ಇಂದ ಇಡ್ದು.
ಹ್ಮ್ ಹ್ಮ್
ಕಣ್ಣಿಗೆಲ್ಲ
ತುಂಬಾ ಆಕ್ಬೆಡಿ ಆಮೇಲೆ ಸೈಡ್ ಎಫೆಕ್ಟ್ ಏನಾದ್ರು ಆಗ್ಬಿಡುತ್ತೆ.
ಇಲ್ಲ ಇಲ್ಲ ಯಾವಾಗೂ ಏನ್ ಹಾಕ್ಕೊಳಲ್ಲ. ಮನೇಲಿ ಇದ್ದಾಗ ಇವಾಗ
ನಿಮ್ ವಾಯಸ್ಸಲ್ಲೇ ಗೊತ್ತಾಗ್ತೈತೆ ನೀವ ತುಂಬಾ ಮೇಕಪ್ ಅದು ಇದು ಜಾಸ್ತಿ ಮಾಡ್ಕೋಡೋ ತರ ಇದ್ದೀರಾ
ಹ್ಮ್ ನನ್ ನನ್ ವಾಯ್ಸ್ ಕೇಳಿ ಹೆಂಗೆ ಅನ್ಸುತ್ತೆ ನಿಮ್ಗೆ.
ಅಂದ್ರೆ ಒಬ್ಬೊಬ್ಬರು ವಾಯ್ಸ್ ಸ್ವೀಟ್ ಆಗಿದ್ದಾಗ ಅವರು ತುಂಬ ತರ ಹೊ ಮೇಕಪ್ ಹಾಕೋದು. ಸ್ಟೈಲಿಂಗ್ ಮಾಡೋದು ಇದು ಇದ್ರಲ್ಲೆಲ್ಲಾ ತುಂಬಾ ಇಂಟ್ರೆಸ್ಟ್ ಇರೋ ಇರುತ್ತಲ್ಲ. ಅದಿಕ್ಕೆ.
ನನ್ ಧ್ವನಿ ನೋಡಿ ನೀವು ನನ್ಗೆ ಮೇಕಪ್ ಆಕ್ತೀನಿ ನಾನು ಅಂತ ಹೇಳ್
ಹೌದು ನಾ ನಮ್ಗೆ ಒಂದ್ ಸ್ವಲ್ಪ ಕ್ಲ್ಯೂ ಸಿಕ್ದ್ರೆ ಸಾಕ ಅವ್ರ ಜಾತ್ಕನೆ ಏನಂತ ಹೇಳ್ಬಿಡ್ಬೋದು ನಾವು.
ಹೌದಾ ಇಲ್ಲ ಇಲ್ಲ ನಾನು ಏನಾದ್ರೂ ಅವಶ್ಯಕತೆ ಇದ್ರೇನೆ ನಾನು ಮೇಕಪ್ ಮಾಡ್ಕೊಳ್ಳೋದು.
ಹ್ಮ್.
ಹ್ಮ್ ಇಲ್ಲ ಅಂತಂದ್ರೆ ಮನೇಲಿ ಸನ್ಸ್ಕ್ರೀನ್ ಅಂತ ಒಂದೇ ಒಂದ್ ಕ್ರೀಮ್ ಇದೆ.
ಹ್ಮ್ ನಾನು ಯೂಸ್ ಮಾಡ್ತಾ ಇದ್ದೀನಿ ಸನ್ಸ್ಕ್ರೀನೆ. ನಾನ್ ಯಾಕಂದ್ರೆ ತುಂಬಾ ಸ್ವಲ್ಪ ಕ ಕಪ್ಪಗಿದ್ದೀನಲ್ಲ ಅಂದ್ರೆ ಪಾರಿವಲ್ಲಾ ಹಿಂದೆ ಹೋಗ್ಬಿಟ್ಟು ಸ್ವಲ್ಪ ಕಲರು ಟ್ಯಾನ್ ಆಗಿದಯ ಅದಕ್ಕೆ ನಮ್ ಫ್ರೆಂಡ ರೆ ಫರ್ ಮಾಡ್ತಿದ್ದಾನೆ ಅವ್ನುದು ಸನ್ಸ್ಕ್ರೀನ್ ನ ಅದನ್ನ ಹಚ್ಕೊನೋದುನಾ ಅದನ್ನ ಡೈಲಿ ಹಚ್ಕೊಳ್ಳೋದೇ ಆಗ್ಬಿಡೈತೆ ಏ ಏನೋ ಏನ್ ಮಾಡಕ್ ಆಗದು. ಹಚ್ಕೊಂತಿದೀವಿ ಅದನ್ನೆ ಏನ್ ಮಾಡಕ್ಕ ಆಗಲ್ಲ ಅದು ದೇವರು ಕೊಟ್ಟಿರೋ ಗಿಫ್ಟ್ ಅನ್ಕೊಂಡು ಸೈಲೆಂಟ್ ಆಗಿದ್ದೀನ ಅಷ್ಟೇ. ಹ್ಮ.
ಇಲ್ಲ ಇಲ್ಲ ನೀವು ಅದನ್ನ ಕಂಟ್ ಬಿಡ್ದೇ ಹಚ್ತಾನೆ ಇರ್ಬೇಕು ಅವಾಗ ನಾನು ಅಷ್ಟೆ ಎಷ್ಟು ಕಲರ್ ಕಮ್ಮಿ ಇದ್ದೆ ಗೊತ್ತಾ. ನೀವ್ ನಮ ಬ್ತೀರಾ ಇಲ್ವಾ ನನ್ ಚಿಕ್ಕ ವಯಸ್ಸಿಂದು ಏನಾದ್ರು ನೀವು ಭಾವಚಿತ್ರ ನೋಡ್ಬಿಟ್ರೆ ನೀವ್ ನೀವ ಇದು ಅಂತ ಕೇಳ್ತೀರಾ ಅಷ್ಟು ಕಲರ್ ಕಮ್ಮಿ ಇದ್ದೆ. ಅಷ್ಟು ನನ್ ಇವಾಗಿರೋ ಫೇಸು ಮುಖ ಏನಿದೆ ಚಿಕ್ಕ ವಯಸ್ಸಲ್ಲಿ ಮುಖ ಎರಡು ಕಂಪ್ಲೀಟ್ ಡಿಫ್ರೆಂಟ್.
ಹ್ಮ್ ಹಂಗದೇ ತುಂಬಾ ಇದ್ರಲ್ಲ ಗೊತ್ತಾಗುತ್ತೆ ನೀ ತುಂಬಾ ಮೇಕಪ್ ಅದು ಇದು ಹಾಕೋಣೋದು. ತುಂಬಾ ಆಗ್ಬಿಡತೆ
ಮೇಕಪ್ ಇಂದ ಅಲ್ಲ ಅದು ನಾವು ಸ್ಕಿನ್ ಕೇರ್ ಮಾಡ್ಬೇಕು. ಅಷ್ಟೇ ಸ್ಕಿನ್ ಕೇರ್ ಮಾಡ್ಬೇಕು ಮತ್ತ ಆಮೇಲೆ ಅಹ ಇವಾಗ ಅಲ್ಲಿಲ್ಲಿ ಕೈ ಮುಟ್ಟಿ ಅಹ್ ಧೂಳೆಲ್ಲ ಮುಟ್ಟಿ ಮಕ್ಕಕ್ ಮಕ ಕುಡೋದತ್ರ ಎಲ್ಲಾ ಮಾಡ್ಬಾರ್ದು.
ಹಾ.
ಅಷ್ಟೇ. ದಿನಕ್ಕ ಎರಡು ಸರಿ ಮುಖ ತೊಳ್ಕೊಂಡು ಚೆನ್ನಾಗಿ ಇಟ್ಕೊಂಡ್ಬೇಕು ಆಮೇಲೆ ನಾನು ಬೆಳಿಗ್ಗೆ ನೆ ಎದ್ದಿ
ಇಲ್ಲ ಅಂದ್ರೆ ನಮ್ ಸ್ಕಿನ್ ಏನಕ್ ಆತರ ಇಲ್ವಾ ಅಲ್ಲ.
ನೀವು ಕೇರ್ ಮಾಡ್ಬೇಕು ಇನ್ನು ಅಂದ್ರೆ ನಿಮ್ಗೆ ಇನ್ನು ಜಾಸ್ತಿ ಕೇರ್ ಬೇಕು. ಅರ್ಥ ಆಗ್ತಾಯಿದೀಯ.
ನೀವ ಐಸ್ ಕ್ಯೂಬ್ಸ್ ಅದೇ ಫ್ರಿಡ್ಜ್ ಅಲ್ಲಿ ಐಸ್ ಕ್ಯೂಬ್ಸ್ ಇಟ್ಟಿರ್ತೀರಾಲ್ವಾ. ಅದನ್ನು ಬೆಳಿಗ್ಗೆ ಬೆಳಿಗ್ಗೆನೆ ಹಚ್ಚಿ.
ಅದೆಲ್ಲಾ ಟ್ರೈ ಮಾಡ್ತಾ ಇದೀನಿ ನಾ ಸ್ಕೂಲ್ ಡೇಸ್ ಇಂದಾನೇ ಟ್ರೈ ಮಾಡ್ತಾ ಇದ್ದೀನಿ ಅವೇಲ್ಲ
ಇಲ್ಲ ನಾನು ಅಷ್ಟೇ ಅ ಹಚ್ಚಕ್ ಸ್ಟ ಶುರು ಮಾಡ್ದಾಗಿಂದ ನನ್ಗೆ. ಡಿಫ್ರೆನ್ಸ್ ಕಾಣ್ಸಿದೆ.
ಹೌದ.
ನೀವು ಹಂಗೆ ಪ್ರಯತ್ನ ಮಾಡಿ.
ಮಾಡ್ತನೆ ಇದ್ದೀನಿ.
ಏನನ್ನು ಬಿಡಕ್ ಹೋಗ್ಬಾರ್ದು ನೀವ್ ಏನ್ನ್ ಏನ್ ಮಾಡ್ಬೇಕ ಏನ್ ಸಾಧಿಸ್ಬೇಕಂತ ಅನ್ಕೊಂಡಿದಿರು. ಅದು ಅಲ್ಲವರ್ಗೂ ಹೋಗೋವರ್ಗೂ ನೀವು ಅದನ್ನ ಬಿಡ್ಬಾರ್ದು ಮಾಡ್ತಾನೆ ಇರ್. ಬೇಕು ನೀವು ನನ್. ಎರಡೆ ಎರಡು ದಿನ ಹಚ್ಕೊಂಡು ನನ್ಗ ಆಗ್ತಾ ಇಲ್ಲ ನನ್ಗ ಆಗ್ತಾ ಇಲ್ಲ ನನ್ಗ ಏನ್ ಕಾಣಿಸ್ತಾ ಇಲ್ಲ. ಹೊಸ್ದಾಗಿ ಎಂತ ಅನ್ಬಿಟ್ಟ ಬಿಟ್ಬಿಟ್ರೆ. ನಾನು ಇದನ್ನಚ್ಚಿ ನಾನು ಫಸ್ಟ್ ಪಿ ಯು ಅಲ್ಲಿ ಇದಿದ್ದಾಗ ಅಂದ್ರೆ. ಫಸ್ಟ್ ಪಿಯುಲಿ ಇದ್ದಾಗ ನಾನು ಸ್ಟಾರ್ಟ್ ಮಾಡಿದ್ದು ಶುರು ಮಾಡಿದ್ದು. ಇವಾಗಿವಾಗಿನ್ವರ್ಗೂ ಹಚ್ತಾನೇ ಇದ್ದೀನಿ ನನ್ಗೆ ಚೆನ್ನಾಗಾಗಿದೆ ನನ್ ಮುಖ.
ಹ್ಮ್
ಹ್ಮ್ ಚೆನ್ನಾಗ್ ಆಗುತ್ತೆ ನೀವುನು ಅದನ್ನ ಬಿಡ್ದಿರ ಹಚ್ತಾ ಇರಿ ಸನ್ಸ್ಕ್ರೀನ್ ಅಂತ. ಅಂತ ಹೇಳಿದ್ರಲ್ವಾ ಅದನ್ನು ಹಚ್ತಾ ಇರಿ. ಬಿಡ್ಬೇಡಿ ಒಂದ್ ದಿನ ಬಿಟ್ಟು ಒಂದ್ ದಿನ ಹಚ್ಕ. ಕೊಂತೀನಿ ಆತರ ಎಲ್ಲಾ ಮಾಡ್ಬೇಡಿ ದಿನಾಗ್ಲುೂ ಹಚ್ಚಿ.
ಹಾ
ಅವಾಗ ಚೆನ್ನಾಗಿರುತ್ತೆ.
ಸರಿ ಸರಿ ಆಯ್ತು.
ಹ್ಮ್
ಹ್ಮ್ ಮತ್ತೆ ನಾಷ್ಟ ಆಯ್ತಾ.
ಹ ಆಯ್ತು ನಿಮ್ದು.
ಹಾ ಆಯ್ತು ಆಯ್ತು ಆಯ್ತ ಏನ್ ಮಾಡಿದ್ರಿ ನಾಷ್ಟ.
ಆಹ ನಾನು ಆಹ ಉಪಿಟ್ಟ ಮಾಡಿದ್ರು ಮಮ್ಮಿ. ಅಮ್ಮ ಉಪ್ಪಿಟ್ಟ ಮಾಡಿದ್ರು ಕೇಸರಿ ಭಾತ್ ಮಾಡಿದ್ರು ಅದೇನೋ ಪಲ್ಯ ಮಾಡಿದ್ರು.
ಹಾಂ
ಹಾ ಚೆನ್ನಾಗಿತ್ತು ತಿಂದೆ. ಸರಿ ಇರಿ ಇರಿ ನನ್ಗೆ ಬೇರೆ ಒಂದ್ ಕರೆ ಬರ್ತಾ ಇದೆ. ಹ್ಮ